ಹಲ್ಲೋಣ್ಣ ಅಯ್ಯೋಣ್ಣ
ಏನ್ಣತ್ರಣ
ಏನಲಣ್ಣ ಸುಮ್ಮ ಕುಂತಿದ್ದೀವಿ
ಊಟ ತಿಂಡಿ ಚಹಾ ಕಾಫಿ ಯಾವ್ದಾಯ್ತು
ಎಲ್ಲಾಗತ್ತಣ್ಣ ನಿಮ್ದ ಅಣ್ಣ ಕಾಪಿಯಾಗಿ ಟ್ಟಿ ಇದು ಕೇಟಿ ಕುಡ್ತಿವ ಅಣ್ಣ
ಕೇಟಿ
ಹಾ ಅಣ್ಣ
ಹ ಹೌದಾ
ಹಾ ಅಣ್ಣ
ಹ್ಮ್ ಹ್ಮ್ ಎಲ್ಲಿ ಎಲ್ಲಿ ಹೋಗ ಕೆಳಗೆ ಹೋಗಿ ಕೊಡ್ ಬಂದ್ರಾನ
ಹಾ ಅಣ್ಣ ಕೆಳಗ ಹೂಗಿ ಕೂಡದ ಬಂದಿವೆ ಅಣ್ಣ ನೀನ ಅಣ್ಣ ಹೌದಾನ
ಹಾ
ಹಾ ಅಣ್ಣ ಮತ್ತಾನ ಏನ್ ಸಮಾಚಾರ
ಏನಿಲ್ಲ ನೋಡೋಣ್ಣ ಹೇಳ್ಬೇಕಕ್ ನೀವ
ನೀವೇಕ್ಣ
ಏನ್ ಓದಕ್ ಕುಂತ್ರೋಣ್ಣ
ನಾವಣ್ಣ ಡಿಪ್ಲೊಮಣ್ಣ
ಡಿಪ್ಲಮ
ಹಾ ಅಣ್ಣ
ಎಷ್ಟನೇರ್
ಇಲ್ಲಣ್ಣ ಸುಮ್ ಕುಂತಿದೀವ ಈಗ ಫೈನಲ್ ಇರ್ಣ್ಣ ಇವ
ಫನಲ್ ಇರ್ ಕಂಪ್ಲೀಟ್ ಆಯ್ತು ಎಲ್ಲಣ ಇವಾಗ ಎಷ್ಟ ೈನಲ್ ಇಯರ್
ಹಾ ಅಣ್ಣ ಹ ಹೌದಾಣ್ಣ ಇವಾಗ ಕಂಪ್ಲೀಟ್ ಆಯ್ತಾನ್ಣ ಫೈನಲ್ ಇಯರ್ ಫೈನಲ್ ಇಯರ್ ಈಗ ಕಂಪ್ಲೀಟ್ ಆಗೈತಾನ ಇನ್ನೊಂದು ಸಾಮ್ ಇದೆ
ಹೌದಾ
ಹಾ ಅಣ್ಣ
ಇನ್ನೊಂದು ಸೇಮ ಆದ್ರ ಕಂಪ್ಲೂಟರಣ ಡಿಪ್ಲೊಮಾ
ಹ
ಇದಾ ಸೇಮ್ ಮಾತ್ರ ಡಿಪ್ಲೊಮಾ ಕಂಪ್ಲೀಟ್ ನಿಂತ
ಕಂಪ್ಲೀಟ್ ಆಗ್ತಾನೆ
ಅದಾದ್ಮೇಲೆ ಮುಂದ್ ಇಂಜಿನಿಯರಾ
ಹಣ ಇಂಜಿನಿಯರಿಂಗ್ ಮಾಡಬೇಕಣ್ಣ ಎ ಈಫೆ ತಾನ
ಹಾ ಹಾಗೇತ ಅಣ್ಣ ಇಲ್ಲಣ್ಣ ಇವಾಗ ಕುಡ್ಬೇಕ ಇನ್ನ ಹ ಹಾ ಹಣ ಇಲ್ಲಿ ಹಾಸ್ಟಲ್ಳಗೆ ಕೊಡ್ತಾರೆ ಇವಾಗ
ಮತ್ತೆ ಹಣ
ಹಣ
ಕೊಡತರ ನ
ಹಾ ಹಾಸ್ಟೆಲ್ಕೊಡ್ತಾರೆ ಇವಾಗ
ಹ ಹೌದಣ
ಆಯ್ ಇನ್ನುಂದ ಇರ್ತವಿ ಹಾಸ್ಟೆಗ ಆಮೇಲೆ ಕಳಸ್ತಾರೆ ಹಸ್ಲ್ ಬಿಟ್ಟು ಹೋಗ್ಬೇಕಾಗತ್ತ
ಹೌದಣ ಊ
ಹಾ ಇವಾಗ ಸಿಕ್ಸ್ ಟಮ್ ಇಲ್ಲ ಊರಿಗೆ ಹಬ್ಬಕ್ಕ ಹೋಗಿದೀಪ್ಪ ಮೊನ್ನೆ ಹ ಹ್ಮ್ ಈ ಶೆಕ್ಸ್ಸ ಮುಗೀತಲ್ಲಾ
ಹಣ
ಹಾಸ್ಟ್ ಯಾರು ಎಟ್ಕಾಳಲ
ಹೌದಾ ಅಣ್ಣ
ಹಾ ಕಳಿಸಿ ಬಿಿಡ್ತಾರ ನಮಗೆ
ಹಾಣ ಹೌದು ಅದು ಕರಣ ಎಲ್ಲರ ಹಾಸ್ಲಿಗ ಮತ್ತ ಚೇಂಜ್ ಮಾಡತಾರಣ ಎಲ್ಲಾರ್ನ್ನ ಕಳಸ್ತಾರೆ
ಹ್ಮ್
ಹಣ
ಯದಂಗ ಕಳ್ಸ್ತಾರ ಅದೇ ಏನಿಲ್ಲ ಅದೇ ಬೆಂಗ್ಳೂರಾಗ ಆ ಕಡಿ ಅಣ್ಣ
ಕಾಲೇಜ್ ಹೋಗ್ದ್ರಣೆ
ಏ ಮುಗೀಿತಲ್ಲಣ್ಣ ಸಿಕ್ಸ್ ಎಮ್ ನಮ್ದು
ಹೌದಾಣ್ಣ
ಬಿ ಎನ್ ಎ ಕಂಪ್ಲೀಟ್ ಆಯ್ತು ನಮ್ದ
ಹಣ ಊರ್ ಕಡೆಂಗ
ಹ್ಮ ಆರಾಮಸ್ ಹೋಗ್ಬೇಕ ಕಾರಣ ಇನ್ನೋ ಎರಡ್ ಮೂರ್ ದಿನ ಬಿಟ್ಟ ಮತ್ತ ಹಾಸ್ಟಲ್ ಬಿಟ್ಟು ಕಳ್ಿದ್ಮೇಲೆ ಹ
ಹೌದಣ
ಹ್ಮ ಇವಾಗ ಇದು ಪ ಸಿ ಒಂದು ಅದ ಹಾಕೀಿ
ಅಪ್ಲಿಕೇಶನ್ ಆಯ್ತೀರ್ ಮಾನಿ ಬಿಟ್ಟನ್ ಅಣಪ್ಪ ಅಷ್ಟೆ
ಹಾ ಅದೊಂದು ಸ್ವಲ್ಪ ಅದು ಎಕ್ಸಾಮ್ ಆಗತ್ತಾನ ಯಕಡ ಓದಕ್ ಹೋಗ್ಬೇಕಕ್ ಅಂತ ಮಾಡೀವಿ ಬಜಾಪೂರ್ ಒಬೇಕ ಅಂತ ಮಾದಿವಿ ವಿ ಒಮ್ಮಿ ಹೋಗ್ಬೇಕಂತ ಅನ್ಸ್ತದ ಒಮ್ಮಿ ಇಲ್ಲಯಕ್ಕ ಕುಂತತ್ ಹೋದ್ರ ಆಯ್ತಗ ಅಂತ ಅನ್ಸ್ತದ
ಹೌದಣ ಹೋಗಣ ಹೋಗ್ರಿ ಏನನ್ ನಾಳ್ಕರಣ ಈ ವಯಸ್ಸತಾಗ ಆಲಿಕಂದ ಮತ್ ಯಾವ ವಯಸ್ಸತಾಗ ಮಾಡ್ಕತಿರಣ ಓದೋದ
ಒಮ್ಮ ಹೋಗ್ಬೇಕಕ್ಂತೀವಿ ಹೋಗಕ್ಕೆ ಎಲ್ಲ ತಯಾರಿ ಮಾಡಗಿರ್ತಿೀವಿ ರೊಕ್ಕದ ಅಡಚಣೆ ಆಗತ್ತಾ ಒಮಿ ರೋಕ್ ಹಕ್ಕಿರ್ತದ ಹೋಗಕ್ ಮನ್ಸರ್ಲ್ಲ ಇಲ್ಲೇ ಕುಂತತ್ ಹೋದಿರಯತ್ತು ಅಲ್ಲಿಓದ ಬೇರೆ ಇಲ್ಲಿ ಓದ್ ಬೇರೆ ಅಂತ ಅನಸ್ತದ
ಹ ಹೌದಣ
ಹ್ಮ್ ಹೆಂಗ್ ಮಾಡ್ಬೇಕುಂತ ಗೊತ್ತಾಗಲಿಗದ
ಹ ಹೌದಣ್ಣ ಹಂಗೆಣ ಮತ್ ನಾವ ಡಿಪ್ಲೊಮಾ ಓದ್ವಿ ಈಗ ನೋಡಿ ಈಗ ಒಂದ್ ಪೇಪರ್ ಬ್ಯಾಕ್ ಆದ ಅದೇ ಬರೋದೇ ಬರಿತಿದ್ದನ್ನ
ಎಷ್ಟು ಸಬ್ಜೆಕ್ಟ್ ಇರ್ತಣ್ಣ ನೀವು ಡಿಪ್ಲೊಮಾ ದೋಳಗ
ನಮ್ಮದರ ಗಾಣ ಕಣ ಸಮ್ಮಿಗೆ ಸಮ್ಮಿಗೆ ಐದ್ ಇರ್ತವನಣ ನಾವ ಒಂದೊಂದ್ ಸಮ್ಮಿ ಐದಣ್ಣ ಮತ್ತ ಒಂದೊಂದ್ ಸೆಮಿಗ್ ಒಂದೊಂದ್ ಇರ್ತವಣ್ಣ ಲಾಸ್ಟ್ ಸೆಮಿಗ್ ಒಂದೊಂದ್ ಒಂದೊಂದಣ
ಒಂದ ಒಂದ್ ಸಮ್ಮಿ ಒಂದು್ ಪೇಪರ್ ಹಣ್ಣ
ಹಣ ಒಂದಂದು ಸೆಮಿಂಗ ಒಂದಂದು ಪೇಪರ್ಣ
ಚಲೋ ರೋಣ ನಿಮ್ದೇ
ಹಣ ಬಟ್ ಅದ ಲ್ಯಾಬ್ರ್ ಇರ್ತಾನ ತೇರಿನ ಇರ್ತ ಬರಿಬೇಕಣ ಅದ ಕಂಡಪಟ್ಟ ಇರ್ತಾನ ರಕಡು ಬರಯೋದು ಕಂಡಪಟ್ಟ ಅಸೈನ್ಮೆಂಟ್ ಅವ ಅವಲ್ಲ ಕಂಡಪಟ್ಟಿ ಕೊಡ್ತಾರ ಅವಣ
ಏ ನಮ್ ಕಡೆ ಏನ್ ಅಸೈನ್ಮೆಂಟ್ ಗಿಸೈನ್ಮೆಂಟ್ ಕೊಡಲ್ಲ ನೋಡಪ್ಪ ಅಷ್ಟೊಂದು
ಹೌದಾಲ್ಲಿ ನುಗ್ಗೋಣ ಬರ್ಸ್ತಾರ ಕಾಲೇಜ್ಗೆಲ್ಲ ಅಟೆಂಡ್ ಆಗ್ಬೇಕಣ್ಣ ಎಲ್ಲ ಹ
ನಂದ್ರ ನಾವವು ಹೋಗ್ಕ್ ಬಿಡು ಕಾಲೇಜ್ಕ
ಹಣ
ಅಂದ್ರೆ ಅಸ್ಸೈನ್ಮೆಂಟ್ ಅಷ್ಟೊ ನೀ ಹೇಳೋ ರೀತಿಯೇನ್ ಕೊಡಲ್ಲ ನಮಗ
ಹಣ
ಮಿಡ್ ಟರ್ಮ್ ಎಕ್ಸಾಮ್ ಅಂತ ತೊಗೋತಾರ ಅದನ್ನು ಬಂದರು ಬಾ ಬಿಟ್ರು ಬಿಡು ಅದೇನು ವ್ಯಾಲ್ಡೇಶನ್ ಆಗಲ್ಲ
ಹಣ
ಹಾ ಅಂದ್ರೆ ಮಿಡ್ ಟರ್ಮ್ ಎಕ್ಸಾಮ್ ಕಟೆಂಡ್ ಆದ್ರೆ ಚೂರ ಮಾರ್ಕ್ಸ್ ಜಾಸ್ತಿ ಕೊಡ್ತಾರ
ಆಣ
ಇಲ್ಲಾಂದ್ರೆ ಕಮ್ಮಿ ಕೊಡ್ತಾರ ಮತ್ತತ್ ಮೇನ್ ಎಕ್ಸಾಮ್ ಕಟ್ಟ್ ಆಗ್ಲೇ ಬೇಕಿರ್ತಿದ್ರ ಎಕ್ಸಾಮ್ ಕಟ್ಟಿರ್ತವಲ್ಲಾ
ಹಣ ಹೌದಣ ಅದೊಂದು ಕರಣ
ಹ್ಮ್
ಈಗ ನಮ್ದು ಆಯ್ತಾನೆ ಈಗ ಒಂದ್ ರಿಸಲ್ಟ್ ಬಂತ ಅಂದ್ರ ಮಂದೆ ಅಡ್ಮಿಶನ್ ಮಾಡ್ಕಣ ಒಳ್ಳೆ
ಹ್ಮ್
ಅಡ್ಮಿಷನ್ ಮಾಡೋಕಣ ಒಳ್ಳೆ ನಾವು
ಇಂಜಿನಿಯರ್ಗ
ಹಾಣ ಇತ್ ರಜಡ್ಬ ಬಿಟ್ಟ್ರಣ್ಣ ನಾನ್ ನೋಡಿಿಲ್ಲ ಇವತ್ತ ಅವ ಬಸ್ ಹಣಕ್ ಹೋಗಿದ್ದನ ಕಾಲೇಜ್ಗೆ ಅವೇನ್ ಹಣ ಇವತ್ತು ಅಾಲ ವರ್ಷದನ ಆಗಲ್ಲಪ್ಪ ನಾಳ ಇ ನೋಣಮ್ಮ ಚಾನಣ
ಹಾ ಹಾ
ಹ ಕೊರಕಣ
ಇವಾಗ ಪಾಸ್ ಆದ್ರೆ ಅಡ್ಮಿಷನ್ ಮಾಡ್ಬೋುದು ಪಫೇರ್ ಆದ್ರೆ ಅಡ್ಮಿಷನ್ ಮಾಡ್ಬೋದ ಅಣ ಇವಾಗ
ಇಲ್ಲ ಇಲ್ಲ ಇಲ್ಲ ಸೇ ಅುಡಾಕ್ ಜಾಮ ಕಟ್ಟೆ
ಎಕ್ಸಾಮ್ ಕಟ್ಟೆ
ಹಾ
ಹಾ ಹಾ ನಿಮ್ಗ ಏನಪ್ಪಾ ಮುಂದ್ ಇಂಜಿನಿಯರ್ ಮಾಡತ್ರಿ ಇಂಜಿನಿಯರ್ ಮಾಡಿದ್ ಆರಾಮ್ ಯಾವಂದ ಕಂಪ್ನಿ ಇಟ್ಸ್ಕೋತ್ರಿ
ಏ್ ಕಂಪ್ನಿ ಸಿಕ್ಕರನಗೆ ಯಾವ್ ಗೌರ್ಮೆಂಟ್ ಜಾಬ್ ಸಿಗಲ್ಲಲ್ವಣ ಅದಕೈ ಟೆಂತ್ ಮ್ಯ ಯಾವ್ ಆಗ್ತ ನಲ್ಲ ಕಾಕ್ ಕುಚಣ
ನಿಮ್ದು ಇಂಜಿನಿಯರಿಂಗ್ ಇರ್ತಾವ ಹೋಣ ಯಾವ್ದಲ್ಲ ಯಾವ್ದನ್ ಕಂಪ್ನಿ ಒಂದೊಂದು
ಇರ್ತವಣ ಬರ ಬರ ಕಂಪ್ನಿ ಕಂಪ್ನಿ ಕತಾನ ಏನ್ ಮಾಡ ಗೌರ್ಮೆಂಟ್ ಏನ್ ಕರಿತಣ ಡಿಪ್ಲಮ್ ದಾರ ಡಿಪ್ಲೋಮ್ ದಾರಿ ಕರಿತ ಅಣ್ಣ ಮತ್ ಅದಕ ಹಾಕ್ಬೇಕಣ ಈ ಡಿಪ್ಲೊಮಾ ಪಾಸ್ ಆದ್ಂದ್ರೆ ಇದದು ಹಾಕ್ಬೇಕಂತ ಮಾಡಿದ್ ನಣ ಪೊೀಸ್
ಹ ಅದಾ ಚೆಕ್ ಮಾಡ್ಬೇಕಣ್ಣ ರಿಸಲ್ಟ್ ಇನ್ನು ನಾಡಿದ್ದದಲ್ಲ ಲಾಸ್ಟ್ ಡೇಟ್
ಅದಕ ನಾಳಿಗೆ ಹಾಕಿದಂದ್ರ ನಾ ಮಾರ್ಚ್ ಕಡಸ್ಕೊಂಡ ಪೊಲೀಸ್ ಹಾಕ್ನಾನ
ಹ್ಮ್ ಹ್ಮ್ ಹ್ಮ್ ನೀವೆಲ್ಲ ನಮ್ ಫೀಲ್ಗ್ ಬಂದ್ರ ನಾವ್ ಎಲ್ಲಿಗೆ ಹೋಗಬಬೇಕ ಪ್ಪ
ಹ ಅಣ ಹಂಗಗೆ ಯಾವ್ದನ್ ಪ್ರಯತ್ನ ಪಡ್ಬೇಕು ಅಣ್ಣ
ಹ ಮತ್ತ್ ನೀವೆಲ್ಲಾ ಇಂಜಿನಿಯರ್ ಆಗೇಶ್ ಮನೆಗನ ಕಟ್ಟಿಸ್ತಾರ ಅದುೊ ಡ್ಯಾಮಿಗೆ ಪಡ್ಸ್ತಾರ ಅಂತ ನಾವ ಅಂತೀವಿ
ಯಾವ ಬರ ಸಿ ಎಸ್ಣ್ಣ ಕಂಪ್ಯೂಟರ್ ಸೈನ್ಸ್
ಹ ಹೌದಾ ಸಿಿವಲ್ಲ ಮಾಡಿದ್ದೆ ನಾನ
ಹ ಇಲ್ಲಣ ಕಂಪ್ಯೂಟರ್ ಸೈನ್ಸ್ ಆಣ ನ್ದ
ಮತ್ತ ಸ ವರ್ಸ ವರ್ಸ ಸಾಫ್ಟ್ವೇರ್ ಅಪ್ಡೇಟ್ ಮಾಡ್ಬೇಕಪ್ಪ ನೀವು
ಯಾರದಾ ಕಂಡಡಿ ಪ ಕಣ ಯಾಪ
ಹ್ಮ್ ಕಂಡಿಡ್ರಿ ಅಮೇತ್ ನಾ್ ಫೀಲ್ಡ್ ಯಾಕ ಬರ್ತ್ರಿ
ಏ, ಎಲ್ಲ ಫೀಲ್ಡ್ಗ್ ಯೂಸ್! ಮಾಡ್ಬೇಕಣ ಯಾ ಕಡೆ, ಸಿಗುತ್ತ, ಆ ಕಡೆ. ... ಮತ್ತ್, ಆಮ್ಯಕದು, ಆಮ್ಯಕ, ಎಲ್ಲಾ ಕುತಿ ಬಿಡತ್, ನಮಗ. ... ವರುಗಳು. ..
ಹ್ಮ್, ಹ್ಮ್, ಹ್ಮ್, ನಮ್ಫೀಲ್ಡೆಗೆ, ಬರಬೇಡರೋ ನಮ್ಗೆ, ಮೊದ್ಲೇ, ಈ ಕೆಲ್ಸ. .. ಗೊತ್ತಿಲ್ಲ ಅಂತ ನಾವಂತೀವಿ? ....
ಹ, ಹಂಗೇನು, ಹಂಗಣ, ಬರ್ಬೇಕಾದ್ರೆ ತಿಳ್ಕೊಂಡು, ಆ ಕಡೆ ಎಲ್ಲಾ! ಕಡೆ ಜ, ಹೋಗಕ್ಕ. ... ಒಂದೇ, ಕೆಲ್ಸ ಮ್ಯೇಲೆ, ನೂರಾರು, ಕೆಲ್ಸ ಇರ್ತವಣ, ಎಲ್ಲಟ್ಟು, ದಾರಿ ಇರುತ ಎಲ್ಲಾ ದಾರಿಗೂ! ...
ಹಾ, ನೀನು ಹೇಳಿದ ಲೆಕ್ಕದಲ್ಲಿ? ಖರೇನ ಅದೆಲ್ಲ ಬಿಡೋಣ್ಣ. ...
ಹಡ. ..
ಹಾ, ಬಟ್, ಏನ್ ಮಾಡ್ತೀಯಪ್ಪ, ನಮ್ಗೆ ಸಿಗಲ್ಲಗೆ ಅಂತಾದ್ರೆ ನಿಮ್ಗೆ ಎಲ್ ಸಿಗ್ತಾವ ಅಂತ ಅನ್ಸ್ತ ನಮ್ಗ. .. ...
ಹೌದಾ? ....
ಹ್ಮ್, ಹ್ಮ್ಮ್. ..
ಮತ್ತೆನ್ನ, ಏನ್, ಸಮಾಚಾರನಾ. ..
ನಿಮ್ಮು ಊರ್, ಕಡೆ ಹೋಗಿದ್ದ! ಹಬ್ಬಕ್ಕ, ಹಬ್ಬಕ್ಕ? ..
ಏನು, ಹೋಗಿಲ್ಲಣ್ಣ, ಹಾಸ್ಟೆಲ್ ದಾಗ! ಇದ್ದೀನಿ ಅಣ್ಣ. .. ಮೊನ್ನೆ, ನಮ್ ಸೀನಿಯರ್, ಸೆಂಡ ಅಪ್ ನಮ್ ಸೀನಿಯರ್ ಎಲ್ಲರಿಗೆ, ಸೆಂಡ್ ಆಫ್ಅಪ್ ಮಾಡಿದೋಣ್ಣ, ಅಷ್ಟೆ! ..
ಹ್ಮ್, ಹ್ಮ್. ..
ಹಾ, ಅಣ್ಣ. .. ಸ್ಯಾಂಡಪ್, ಮಾಡಿವಿ, ಆಯ್ತು! .. ಹೋಗ್ಬೇಕು, ಅಣ್ಣ, ಈಗ ಹೋಗ್ಬೇಕಂತ ಮಾಡಿವಿ, ಟೈಮ್, ಸಿಗಲ್ಲ ಹೋಗೋಕೆ? .. ಸುಮನೆ ಹೋಗಿ, ಅಲಿಯೆನ್ನ, ಏನ್ ಮಾಡುದು, ಅಂತ, ಸುಮ್ನೆ ಅದಕ್ಕೆ, ಬೆಂಗಳೂರಿಗೆ ಹೋಗ್ಬೇಕಕ್ ಅಂತ ಮಾಡಿವಿ, ರಿಸಲ್ಟ್ಕೇಳಿ. ..
ಹೌದಾ! .. ಹ್ಮ್, ಯಂಗ್ ಚಂದ್ ಬರ್ಲಿಲ್ಲ, ಅಣ್ಣಾ, ಇದನ್ನಲ್ಲ? ..
ಎಲ್ಲ, ಬರ್ದಿದ್ದೀನಿ ಅಣ್ಣ, ಇ ಡಿಜಿಟಲ್ ವ್ಯಾಲ್ಯುವೇೇಶನ್, ನಡದವಣ್ಣ ಏನ್ ಕಂಪ್ಯೂಟರ್, ಚೆಕ್! ಮಾಡ್ತವಣ್ಣ, ಪೇಪರ್? ... ಅದಕ್ಕ, ಸುಮ್ಮ, ಗಾಪ್ಪಾಗಿ ಅಣ್ಣ, ಏನಾಗತ್ತೆ ಎನ್ಯಾಗಿಲ, ಅಂತ? .. ಎಲ್ಲಾ, ದೇವ್ರಿಗೆ, ಬಿಟ್ಟಿದ್ದಾನ! ಎಲ್ಲ ಮಗ. ... ಐ ಕ್ಯಾನ್ ಪಾಸ್. ..
ನೀ ಬರೆದರೆ, ಆಯ್ತು, ಅಣ್ಣಾ. .. ಚೆಂದ, ಬಾರಿದಾರೆ, ಪಾಸ್, ಆಗಿ ಆಗುತ್ತ! ..
ಬರ್ತೆೇನಾನ, ಹ್ಯಾಂಡ್ ರೈಟಿಂಗ್ ಸಪ್ ಖರ್ಷಿವತವಲ್ಲ! ಅವ್ರಿಗೆ ಅರ್ಥ ಆಗತಾವಲ್ಲ. ..
ಕ್ವೆಶ್ಚನ್, ಅರ್ಥ, ಆಗ್ತಿಲ್ಲ, ಅಲ್ವನ್ನ. ..
ಹ, ಅಣ್ಣ, ಏನುಯತೀರ? .. ಹೇಳಣ, ಮತ್ತೆ. ..
ಊಟಕ್ಕೆ, ಏನ್ ಮಾಡಿದ್ರಣ್ಣ? ..
ಊಟಕ್ಕೆ, ಏನು, ಇಲ್ವನ್ನ, ಸುಮ್, ಕುತಿದ್ವಿ ಊಟಕ್ಕೆ, ಮಧ್ಯಾಹ್ನ, ಕಾಪಾಳ್ಯ ಅಂಗ. .. ಸಾರುಗೋ, ಮಾಡಿದ್ದೀವಿ ಅಣ್ಣ. ..
ಹ್ಮ್, ಹ್ಮ್. ..
ಆ ಅಣ್ಣ. ..
ಹ್ಮ್, ಹೌದಾ? .. ಹ ಆನ್ಣ. ..
ಏನ್, ಸಮಾಚಾರಪ್ಪಣ? ..
ನಮ್ದಕ್ಕೆ? .. ಹಾ, ನಮ್ದ್, ಕೇಳ್ಳಿದಿಯ ನೀನು? ..
ಹಾಣ. ..
ಹ, ಫೋನ್ ನನ್ಗೊಂದ್, ಫೋನ್ಂಬರ್ ಅಂತಣ, ಆಮೇಲೆ, ಮಾಡ್ಲಿ ಅಣ್ಣ ನಾನು? ...
ಆ, ಅಣ್ಣಾ! ..
ಫೋನ್, ಬೇರೆ, ಅಂತೈತ್, ಒಂದು ಆಮೇಲ್ ಮಾಡ್ತಾನ. ..
ಹೌದ, ಹಣ. .. ಸರಿತಾಕೊಲನಾ, ಸರಿಯಣ್ಣ. ..
ಹಾ ಹ